ಹಲೋ ಕೆ ಹಾ ಏನಿಲ್ಲ ನೋಡಮ್ಮ ಹೇಳ್ಬೇಕು
ಹೌದಾ ಅದೇ ಮೊನ್ನೆ ಮಾಡಣ ಅನ್ಕೊಂಡೆ ಹ ಹೈದ್ರಾಬಾದಿಗೆ ಹೋಗಿದ್ವ ನಾವು ಅದಕ್ಕೆ ಫೋನ್ ಮಾಡಕ ಆಗ್ಲಿಲ್ಲ ಹ್ಮು ಮಾಡಣ ಮಾಡಣ ಅನ್ಕಂಡ್ ಮಾಡಕೆ ಆಗ್ಲಿಲ್ಲ ಹೋಗಿದ್ವಿ ಅಲ್ಲಿ ಫಂಕ್ಷನ್ ಇತ್ತು
ಹೌದೇನಾ
ಹ್ಮ ಮನೆ ಓಪನಿಂಗಿತ್ತ ನಮ್ಮ ಹ ನಮ್ ಫ್ರೆಂಡ್ ಅವರದು ಮನೆ ಓಪನಿಂಗ್ ಇತ್ತು ಮಾಡಿದ್ರ ಅವರು ಅದಕ್ಕೆ ಹೋಗಂತ ಹೋಗಿದ್ವಿ ಅಲ್ಲಿ ಅವ್ರು ಜಾಗ ತಗೊಂಡಿದ ದ್ರು ಜಾಗ ತಗೊಂಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ತಾರಲ್ಲ ಹಂಗ ಹಂಗ ಅಪಾರ್ಟ್ಮೆಂಟ್ ಗಳೆಲ್ಲಾ ಕಟ್ಟಿದ್ರ ಕಟ್ಟಿ ಈಗ ಇವ್ರ್ದ ಜಾಗ ಬೇರೆಯವ್ರ ಕೊಟ್ರೆ ಅಪಾರ್ಟ್ಮೆಂಟ್ ಗಳೆಲ್ಲ ಕಟ್ಟಿ ಹ ಕಟ್ಟಿದವರು ಒಂದು ನಾ ಅರ್ಧ ಅರ್ಧ ಇವ್ರಿಗೆ ಅರ್ಧ ಅವ್ರಿಗೆ
ನೋಡು ಹ್ಮ ಹ್ಮ ಹ್ಮ ಹ್ಮ
ಖರ್ಚೆಲ್ಲ ಅವ್ರ ಅಪಾರ್ಟ್ಮೆಂಟ್ ಕಟ್ಟಿದವ್ರದೇ ಅರ್ಧ ಮನೆಗಳು ಎಷ್ಟು ಬರ್ತಾವ ಅರ್ಧ ಇವ್ರಿಗೆ ಅರ್ಧ ಅವ್ರಿಗೆ ಯಂಗ
ಹೌದು
ಹ್ಮ್ ಹಂಗೆ ಹ್ಮ್ ಚೆನ್ನಾಗಲ್ಲ ಹಂಗ ಮಾಡಿದ್ರಂತ ಹ್ಮ ಹೋಗಿದ್ವಿ ಚೆನ್ನಾಗಿ ಎರಡ್ ಬೆಡ್ರೂಮ್ ಮತ್ತೆ ಒಂದು ಕಿಚನ್
ಹ್ಮ್ ಹೌದಾಳು ಹೌದಾಳು ಹ್ಮ ಹ್ಮ ಅದೇ ಅದೇ
ಪಾರ್ಕಿಂಗ್ ಈಗೆ
ಹೌದಾಳ ಹ್ಮ ಚೆನ್ನಾಗಿ ಹೌದಾಳ ಹ್ಮ ಹ್ಮ ಅದೇ ಅದೇ
ನ್ನಾಗಿ
ಹೌದಾಳ ಹ್ಮ್
ಟ್ ಪಲಾವು ಅನ್ನ ಮಜ್ಜಿಗೆ ಮೊಸರು ಎಲ್ಲ ಮಾಡ ಸರಿ ಚೆನ್ನಾಗಿ ಮಾಡಸಿದ್ರೆ ಅಂದ್ರೆ ಎಲ್ಲ ದೇವಸ್ ಪೂಜೆ ಮತ್ತೆ ಹಂಗೆ ಮನ ಒಪನಿಂಗಲ್ಲ ಸತಾನ ಪೂಜೆ ಮಾಡ್ಸಿದ್ರು ಹ್ಮ್ ಹಾಗೆ ಅದನ್ನುಮ್ಮ ಮುಗಿಸ ಹಂಗೆ ಇದಕ್ ಹೋಗಿದ್ವಿ ಚಾರ್ ಮಿನಾರ್ ಹೋಗಿದ್ವಿ ಹ್ಮ ಚಾರ್ವಿನಾರ್ಗ ಹೋಗಿದ್ವಿ ಅಲ್ಲಿ ಬಳೆಗಳು ಹ ಎಷ್ಟು ಚೆನ್ನಾಗಿರ್ತಾವ ಹಂಗೆ ಅವವಾಗಿಂದ ಅವವಾಗಲೇ ಬಿಸಿ ಬಿಸಿದು ಹಂಗೆ ಮಾಡ್ ಕೊಡ್ತಾರ ಬಾಳೆನ ನೋಡಿಯಾ ಹಾ
ನಾವು ಅಂತ ಬಿಸಿ ಬಿಸಿದೇನ ಹಾಕೊಳಿಲ್ಲ ನಮ್ಗನ್ ಬಳೆ ಅಂತವಲ್ಲ ಏನ
ಬಾಳೆ ಹಂಗೆ ಅವವಾಗಿಂದವಾಗ್ಲೇ ಕಲರ್ ಕಸ್ತಾರ ಹಂಗೆ ಬಿಸಿ ಬಿಸಿ ಸುಡ್ತಾ ರ್ತ ಬಳೆ ಹ ಹಾಗಂ ಹಂಗೆ ಮಾಡಿ ಮಾಡಿ ಮಾಡಿ ಇಷ್ಟ ಇಷ್ಟು ದಪ್ಪ ಬರ್ತಾವ ನೋಡು ಒಂಥರ ರಾಜಸ್ನರು ಅಕ್ಕಕಂತಾರಲ್ಲ ಗೋಟ್ ಬಳೆಗಳು ಅಂತಾವ ಮಿಂಚು ಮಿಂಚ ಇರ್ತತಿ ಕಲರ್ ಕಲರ್ ಕಲರ್
ಹಾ ಹೌದಾಳ ಹಾ ಹ್ಮ್ ಹ್ಮ್
ಆರ್ಡರ್ ಕೊಟ್ರಾ ಯ ಕಲರ್ ಹೆಂಗ ಅಂತ ತೋರಿಸಸಬ ಬಿಟ್ರೆ ಅಲ್ಲೆಲ್ಲ ಇದ ಹಾಕಿರ್ತರ್ ಫೋಟೋ ಆ ಫೋಟೋದಾಗ ನೋಡಿ ನಮ್ ಎಂತ ಎ ಡಿಜನ್ ಬೇಕು ಹೆಂಗ ಮಾಡುದ್ರ ಅಂದ್ರೆ ಅವ ಅದನ್ನ ಹಂಗೆ ಅಲ್ಲಿ ಕುಂದರ್ಸ ಹಂಗೆ ಮಾಡ್ಕೊಟ್ ಬಿಡ್ತಾರ ಬಳೆ
ನೋಡಪ್ಪಾ ಹಾ ನಾವವು ಓದಲ್ ನಮಗೆ ಎಲ್ಲಿ ಕಾಣಲೇ ಇಲ್ಲ ಅಂಥದು
ಲ್ಲ ಬುಡು ಒಂದ ಎರಡ್ ಅಂಗಡಿ ಆದ್ರೆ ಮತ್ ಮತ್ತೊಬ್ರು ಒಂದ ಎರಡುಂಗಡರು ಒಂದು ಮತ್ ಒಬ್್ರ ಅಂಗ ಅಷ್ಟೊಂದ್ ಅಂಗಡಿಗಳು ಇದಾವಲ್ಲ ಬೆಳೆಗಳು ಮಾಡೋದು
ಹ ಹ ನೀವು ಬ ನೋಡಿರಿ ಹ್ಮ ಅಬ್ಬಾ ಹ್ಮ
ಹ್ಮ ಐದನೂರು ರೂಪಾಯಿ ಒಂದು ಬಳೆ ಏ ಬಾಳ ರೇಟ್ ಅದು ಅವ್ರ ಒಂದಿಷ್ಟೇ ಮಿಂಚ ಅಂದ ತೊಂಡು ಏ ತಾಣಕ್ ಆಗಲ್ಲ ತಂಡಿಲ್ಲ ಮತ್ತೆ ನಾವವು ನೋಡಿದಿವವಿ ಅಷ್ಟೇ
ಹೌದಾಳೆ ಹ್ಮ್ ಅದೇ ಅದೇ
ಅ ಶಕ ಒಂದ್ ಬಳೆಗಳು ಅ ಎಲ್ಲ ನೋಡಿದ್ಯಾ ಮತ್ತೆ ಹಂಗಾರ ಅದು ಚಾರ್ಮಿನಾರ ತ್ತಲ್ಲ ಮೇಲೆ ಏರ್ಬೇಕು ಅದನ್ನ ಏರಕ್ ಒಂದ ಕಡೆಗೆ ಇಳಿಯಕ್ ಒಂದ್ ಕಡೆಗೆ ಮಾಡ್ಯ ಅಮ್ಮಮ್ಮಮ್ಮ ಯ ಏರಿದ್ವಿ ಒಳಗ ಏರ್ತಿವಿ ಏರ್ ಸುಮ್ನೆ ಹಿಂಗ ಎದುರ ಐತೆ ಮೆಟ್ಲುಗಳು
ನೋಡ್ದ ಹಾ
ಸು್ನೆ ಏರ್ತಿ ಸು್ನೆ ಸುತ್ತರದಿಂಗ ಹುಳ ಸುತ್ತರ್ಕೊಂಡ್ ಸುತ್ತರ್ಕೊಂಡು ಸುತ್ತರ್ಕೊಂಡ್ ಸ್ಪ್ರಿಂಗ್ ಹೆಂಗ ಸುತ್ತರ್ದಿರ್ತತೆ
ಹೌದಾಳ ಹಂಗ ಹಾ
ಸುತ್ತರ್ಕೊಂಡ್ ಹೋಗೋದ ಮಮ್ಮಿ ಅಲ್ಲಿ ಹೋಗಿ ಹ ಮ ಹಿಂಗ ಏನಿಲ್ಲ ಹಿಂಗ ಕಮನ್ ಇದ್ದಂಗ ಐತೆ ಚಾರ್ಮೀನಾರ ನಾವೇಏನೋ ಅನ್ಕಂತತಿ ಒಳಗೇನ್ ಮಾಮೂಲಿ ಆಯ್ತಾ ಎಂಗೇರಿ ಕಡೆಗ ಇಳಿಯ
ಬೆಳೆಯದು ನಾವು ಅವರ್ ಲೇಟಗ ಹೋಗಿದ್ವ ಅವತ್ತು ಹ ಇನ್ನೇನು ನಾಳೆ ಬರ್ತೀವಿ ಇನ್ನು ಅದನ್ನಾನ ನೋಡ್ ಬರ್ರ ಅಂತ ಅಂದ್ರ ನಮ್ಮಣ್ಣರು ಹ ಅದಕ್ಕಾಗಿ ಲೇಟ್ ಆ ರಾತ್ ಹನ್ನೊಂದು ಗಂಟ ಹ್ಬಿಡ್ತು ಅಂತವು ಅಂತವಲ್ಲ ಏನ್ ನೋಡ್ಲಿಲ್ಲ ನಾವು ಇನ್ನ ಹ್ಮ ಹಂಗೆ ಇನ್ನು ಶಾತ್ ಪಿಂಗ್ ಏನನ್ ಮಾಡಣ ಅಂಗಡಿಗಳು ಅವಲ ಬಂದ್ ಮಾಡಕತ್ರಿ ಇನ್ನೇನು ಟೈಮ್ ಆಗಿತ್ತಲ್ಲ ಹ್ಮ್ಮ್ ಅದಕ್ಕಾಗಿ ಒಂದೊಂದ್ ಶಾಪ್ ಲ್ಲ ಮುಚ್ ಬಿಡ್ತಿದ್ರು ಇನ್ನೇನ್ ಹೊತ್ತಾಗಿತ್ತ ಬಿಡು ಇನ್ಯಾರ ಇರಕಲ್ಲ ಮತ್ತೆ ಮತ್ತೆ ನಾವು ಹೊಸಬ್ರು ಸ್ವಲ್ಪ ಭಯ ಆಗ್ತತ್ ಅಂತ ಇನ ಬಂದ್ಬಿಟ್ಟು ಮನೆಗೆ ಹ್ಮ ಸ್ವಲ್ಪ ನೋಡಿದ್ವಿ ಏನ್ ಶಾಪಿಂಗು ಸ್ವಲ್ಪ ಮಣಿ ಇ ಮಣಿ ಅಂತ ತವಲ್ಲ ಕಮ್ಮಿ ರೇಟಿಗೆ ಸಿಕ್ಕಿದ್ವಲ್ಲ
ಅ ಹೌದು ಬರಿೀ ಬಾಳ ಮಣಿಗಳು ಮತ್ತ ಇದು ರ್ಜಿನಲ್ ಮುತ್ತುಗಳು ಸಿಕ್ತಾವಲ್ಲಿ ಮುತ್ತಿನ ಸರ ಅವೆಲ್ಲ ವರ್ಜಿನಲ್ ನ ಸಿಕ್ಕತಾವಾ
ಹೌದಾಳ ಹಾ ಹ್ಮ ಅದೇ
ಸ ಕೊಡ್ತಾಳೆ ಇಷ್ಟ ರೇಟ್ ಅಂತ ಅಂದ್ರೆ ಕಾಸ್ಟ್ ಇರ್ ಜತತೆ ಅದ್ರ ಬಹಳ ಪ್ಯೂರ್ ಸಿಗ್ ತವಲ್ಲಿ ಸೈಜ್ ನಮ್ಗೆ ಎಂತಂತ ಸೈಜ್ೇಕಂದ್ರೆ ಅಂತಂತ ಸೈಜ್ ಏನು ಮುತ್ತುಗಳು
ಹ್ಮ್ ಹೌದಾಳ ಹ್ಮ್ ಅವರು ಫಸ್ಟಿಗೆ ಹಳ್ ತರಾ ಬಾಳ ರೇಟ್ ಯೋಳ್ತರಾ ನಾವು ಸ್ವಲ್ಪ ನೋಡ್ ಕೇಳಿದ್ರೆ ಬಿಟ್ ಕೊಡ್ತಾರ ಹಂಗೆನಿಲ್ಲ ಬಿಟ್ಕೊ ಬಿಟ್ಕೊಟ್ರು ನಾವು ವಿಳೆ ಮನೆ ತಗೊಂಡೆ ನಾನು
ಹೌದೇನು ಹುಂ.
ಹೌದು ಹ್ಮ ಒಂದ್ ಖುರ್ಚು ತಗೊಂಡ್ ಬಂದೆ ನನ್ ಫ್ರೆಂಡ್ ಎಲ್ಲಾ ಅದನ್ನ ಕೊಟ್ಲು ಸರತ್ ತರ ಮಾಡಿಕೊಟ್ಲು ಹ್ಮ್ ಹ್ಮ್ ಮಾಡ್ಕೊಟ್ಲು ಮಾಡ್ಕೊಟ್ಟು ಹ್ಮ್ ಇಲ್ಲಿ ಹಂಗ ಬಳೆ ಶಾಪ್ ಅಲ್ಲಿ ಸು ಸಿಕ್ತಾವತ ತಿನ್ಂದೇ ಆಕೌ ಹ್ಮ್ ಚೈನು ಸಹ ಅವೇ ಎಷ್ಟು ಬೇಕಾ ಅಷ್ಟಾಕ ಸರ ಎಲ್ಲ ರೆಡಿ ಮಾಡಿ ಅ ಉಕ್ಸು ತಂದಿದ್ದೆ ಹಿಂದೆಯಲ್ಲ ಹಾಕಾಕ ಅವ ಹಾಕ್ ಕೊಟ್ಲು ಚೆನ್ನಾಗಿ ಮಾಡ್ ಒತ್ತಳ ಹಾಕಿ ನನ್ ಫ್ರೆಂಡ್ ಎಲ್ಲಾವು ಹ್ಮ್.
ಹೌದ್ ಹ್ಮ್ ಮತ್ ಅಲ್ಲಿ ಇನ್ನೊಂದು ಇದ್ ಐತೆ ಮ್ಯೂಸಿಯಂ ಐತೆ ಅಲ್ಲಿ ಅಲ್ಲಲ್ಲಿಂದ ಚಾರ್ಮಿನಾರ್ ನಿಂದ ಮ್ಯೂಸಿ ಜಮ್ಮು ಅದ್ರಾಗಾದ್ರೆ ಕರೆಕ್ಟ್ ಟ್ ಸಾಯಂಕಾಲ ನಾಲ್ಕಕ್ ಗಂಟೆಗೆ. ಅವಂದು ಗಡಿಯಾರ ಐತ್ ಮ ಅದ್ರಾಗ ಆ ಮ್ಯೂಸಿಯಂನಾಗ ಒಂದ್ ಗಡಿಯಾರ ಇಟ್ಟಾರ. ಆ ಗಡಿಯಾರ ನೋಡಕ ಎಷ್ಟ ಟೂ ಜನ ನಿಂತಿರ್ತಾರ ಕರೆಕ್ಟೀಸ್ ದಿನಸ್ ಸಾಯಂಕಾಲ ನಾಲಕ್ ಗಂಟ್ ಟಿ ಏ ಏನ್ ಮಾಡ್ತ್ ಜೊತೆ ಗಡಿಯಾರ್ದೊಳಗೆ ಒಬ್ ಸಣ್ ಮನುಷ್ಯ ಬರ್ತಾನ. ಕರೆಕ್ಟ ನಾಲಕ್ ಗಂಟೆ. ಸಾಯಂಕಾಲ ಮನುಷ್ಯ ಹೊರಗ ಬಂದು ಆ ಗಂಟೆ ಪಟ್ ಅಂತ ಗಂಟೆ ಹೊಡೆದು ಮತ್ತೆ ಅದನ್ನಲ್ಲಿಟ್. ಟು ಹೋಗ್ತಾನ.
ನಾಗ ಹ್ಮ್
ಗಂಟೆಗೆ ಆ ತರ ಗೊಂಬೆ ಸೆಟ್ ಮಾಡ್ಯಾರ ಅದು ಇತ್ತಾಳೆ ಅದು ದೊಡ್ಡದು ಗಡಿಯಾರ ಹ್ಮ್ ಆ ಒಂದು ಬಂದು ನಾಲ್ ದಿನಕ್ಕೊಂದ್ಸರಿ ಬಂದ ಹೋಗೋದ ಅಕ್ಕ ಮತ್ತೆ ಗಂಟೆ ಗಂಟೆಗೆ ಬಂದ ಹೋಗಲ್ಲ ಕರೆಕ್ಟ್ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ತ ಹೊರಗ ಬಂದ ಗಂಟೆ ಹೊಡೆದು ಹೋಗ್ತಾನೆ
ನೋಡ ಹ್ಮ ನೋಡಮ್ಮ ಹ್ಮ ಹೌದು
ಮ್ಯೂಸಿಯಮಗ ಹೋಗ್ತಾರ ಆ ಟೈಮಿಗ ಕರೆಕ್ಟ್ ಕ್ಯಾಶ್ ಮಾಡ್ತಾರೆ ಹೋಗಿ ಅದ ನೋಡ ಗೊಸ್ಕರ ಹ್ಮ್ ಮತ್ತೆ ಇನ್ನೆಲ್ಲಾ ಹಳೆ ಕಾಲ ದ ನಾಣ್ಯಗಳ ಮತ್ತೆ ಅಂತವೆಲ್ಲಾ ಅಲ್ಲಿ ಯುದ್ಧ ಮಾಡಿದ್ದಾಗ ಚಾರ್ಮಿನಾರ್ ದೆಲ್ಲಾ ಐತಲ್ಲಾ ಹಂಗಾಗಿ ಎಲ್ಲಾ ಅವನ ಲ್ಲ ಇಟ್ಟರ್ ಮ್ಯೂಸಿಯಂನಾಗ
ನೋಡು
ಬಹಳ ಚೆನ್ನಾಗಿತ್ತು ಅದನ್ನೊಂದ ನೋಡಕೆಂಡ ಬಂದವ್ಯಾ ಹೋಗಿ ಹ್ಮ್ ಹ್ಮ್ ಬಳೆಗಳು ಸೆಟ್ಟು ಸೆಟ್ಟ ಟ್ಟ ಒಂದ್ ಒಂದ್ ಕೈಗೆ ಎರಡ ಎರಡ್ ಡಜನ್ ಬಳೆಗಳು ಆತರ ಸೆಟ್ ಮಾಡಿ ಇಟ್ಬಿಟ್ಟಿರ್ತಾರ
ನೋಡ ಹ್ಮ್ ಹ್ಮ್
ಸ್ಟೋನಿನವು ಮುತ್ತಿನಂತವೇ ಜಾಸ್ತಿ
ಜಾಸ್ತಿ ಹ್ಮ ಹೌದಾಳ ಹ್ಮ ಅದೇ ಅದೇ ಹೌದಾಳ ಹ್ಮ
ಜಾಸ್ತಿ ಮತ್ತೆ ಹಿತ್ತಾಳೆ ಸಾಮಾನು ಅವು ಎಲ್ಲ ಸ್ವಲ್ಪ ಕಡಿಮೆ ರೇಟ್ ಕೊಡ್ತಾರ ಕೇಳಿದ್ರೆ ಫಸ್ಟಿಗೆ ನಾವು ಹೋದರೆ ನ ಹೋಗಿ ಕೇಳ್ಬಿಡ್ತೀವಿ ಅವ್ರ ಗೊತ್ತಿಲ್ಲ ಬುಡಿಯ ಕಡಿಂದ ಬಂದಾರಂತ ಜಾಸ್ತಿ ಹೇಳ್ತಾರೆ ರೇಟ್ ಆದ್ರೆ ಕಡಿಮೆ ಚೆನ್ನಾಗ್ ಸಿಕ್ತಾವ ಅಲ್ಲಿ ಹಿತ್ತಾಳೆ ಸಾಮಾನುಗಳು ಎಲ್ಲಾ ಹ ಬಹಳ ಚೆನ್ನಾಗ್ ಸಿಕ್ತಾವ ಪೂಜೆ ಸಾಮಾನುಗಳು ವೆರೈಟಿ ವೆ ಹಚ್ಚಿರ್ತಾವ ಹ್ಮ್ ಮತ್ತೆ ದೇವರ ಪೂಜೆಗೆ ಎಲ್ಲ ನೀರ್ ತುಂಬಿ ಅವು ಗುಲಾಬಿಗಳು ಹಾಕಿ ಇಡ್ತಾರಲ್ಲ ಅಂತವು ಮತ್ತೆ ಫ್ಲವರ್ ಪಾಟ್ಗಳು ಅಂತವೆಲ್ಲಾ ಇವು ಪಂಚಲೋಹದ್ದು ಹಿತ್ತಾಳೆವು ಊಜಿಗಳು ಹ್ಮ್ ಬೋಲ್ಗಳು ಬಾಳ ಚೆನ್ನಾಗ ಇದಾವ ಅಲ್ಲೆಲ್ಲಾ ಹ್ಮ್ ನಾವ್ ಹಂಗೆ ಹೋಗಿ ಎಲ್ಲಾ ರೌಂಡಕ್ಕೆ ಬಂದುವೇಲ್ಲ ಆ ಡೆಕರಷನ್ ಬಾಲುಗಳು ತಗೊಂಡ್ಲಿಲ್ಲ ಸುಮ್ನೆ ನೋಡ್ಕೊಂಬರದೆೇ ಏನ್ ತಗೊಂಡಿಲ್ಲ ಹ ಅಷ್ಟೆ ಮತ್ತೆ ಸೋ ಪಕ್ಕವ ಕಾರ್ಟನ್ ಗಳು ಎಲ್ಲ ಕಡಿಮೆ ರೇಟ್ ಎಲ್ಲ ಅಲ್ಲಿ ಇಂತವು ಸೋಫಾ ಕವರ್ ಹ ಕಾರ್ಟನ್ಗಳು ಇಂತವೆೆಲ್ಲಾ ಕಡಿಮೆ ರೇಟಿಗೆ ಸಿಕ್ತಾವ ಹ್ಮ್ ಚೆನ್ನಾಗಿ ಅದನ್ನೇ ಹೋಗಿ ಆ ಫಂಕ್ಷನ್ಗ ಹೋಗಿ ಎಲ್ಲಾ ನೋಡ್ಕೊಂಡ್ ಬಂದಿಲ್ಲ ಅಮ್ಮ ಹೈದ್ರಾಬಾದ್ನಾಗ ನೀವ ಹೋಗಿದ್ರೆ ಹೈದ್ರಾಬಾದ್ಗೆ ಯಾವಾಗನ
ಹೋಗಿದ್ವಿ ಹೈದ್ರಾಬಾದ್ ಗೆ ಹ ಹ್ಮ ಹೇಳ್ ಹೇಳ್ ಸತಿ ಹೋಗಿದ್ವಿ ಹ್ಮ ಒಂದ್ ಸತಿ ಅಂದ್ರೆ ಜಾಸ್ತಿ ಓ ಫಸ್ಟ್ ಸತಿ ಮದ್ವೆಗೆ ಹೋಗಿ ಇ ನಮ್ಮ ಅಣ್ಣನ್ ಮದ್ವೆ ಗೆ ಹೋಗಿದ್ವಿ ಹಾ ಅವಾಗ ಮದ್ವೆ ಮು ಇಕೊಂಡು ಬಂದ್ವಿ ಜಾಸ್ತಿ ಏನ್ ನೋಡ್ಲಿಲ್ಲ
ಹ ಗಲಾಟೆಗೆ ನಿಮಿಗೆ ನೋಡಕ್ ಆಗಿಲ್ಲ ಏನೂ ಹೋಗಿ
ಒಂದ್ ನವಷ್ಟೇ ಫ್ರೀ ಇದ್ರ ಅಲ್ಲೇ ಕೋರ್ಟಿಗೆ ಹೋಗಿದ್ವಿ ಹ್ಮ
ಹ್ಮ
ಕೋಟೇಗ ಕೋಟಿ ಹೋಗ ದ್ರ ಅಲ್ಲಿ ಸ್ವಲ್ಪ ಎಲ್ಲ ಕಮ್ಮಿ ರೇಟ್ ಎಲ್ಲವು ಹ್ಮ ಎಲ್ಲ ಕಮ್ಮಿ ರೇಟ್ ಹ್ಮ ಅಲ್ಲಿ ಎಲ್ಲ ಡ್ರೆಸ್ಸು ನೈಟಿ ಇಂತ್ ಚಪ್ಪಲಿ ಅಂತಾವೆಲ್ಲ ತಗೊಂಡ್ ಬಂದ್ವಿ ಹಾ
ಹೌದಳು
ಚೆನ್ನಾಗಿತ್ತು ಹ್ಮ ನಮೀಗೆ ಗೊತ್ತಿದ್ದಿಲ್ಲ ನಮ್ಮ ಅಣ್ಣನ್ನು ಹ ಮಗ ಚೆನ್ನಾಗಿರ್ತ ನೋಡ ಅತ್ತೆ ಹೋಗ್ ಬರ್ರಿ ಅಂತ ಅಂದ ಅದಕ್ಕಾಗಿ ಓದ್ವಿ ನಮ್ಗೆ ಏನ್ ಗೊತ್ತಾಗ್ತತೆೆ ವಸ್ತು ರೋಜಾಇಡ್ತೀವ ಹ್ಮ್ ಅದಕ್ಕ ಏನು ಗೊತ್ತಾ ಅಲ್ಲಿಗೆ ಹೋಗಿದ್ದಕ್ಕ ಚೆನ್ನಾಗ ಆಯ್ತು ಹ ಎಲ್ಲವೂ ಸ್ವಲ್ಪ
ಎಲ್ಲ ಯಾವ ಯಾವ ಬಟ್ಟಿಗಳು ಹೆಂಗ್ ಹೆಂಗ ಇರ್ತಾವ ಹೆಂಗ ಹೆಂಗ ಎಷ್ಟ್ ಎಷ್ಟ್ ಕೇಳ್ಬೋದ ಅಂತ ನಮಗ್ ಸ್ವಲ್ಪ ಐಡಿಯಾ ಬರುತ್ತೆ
ಭರ್ತತೆ ಕ್ವಾಲಿಟಿ ಕೂಡ ಚೆನ್ನಾಗ ಅದಾವ ರೇಟ್ ಕಮ್ಮಿ ನೋಡು ಬಾಳ
ರೇಟ್ ಕಮ್ಮಿ ಕ್ವಾಲಿಟಿ ಚೆನ್ನಾಗಿ ಮತ್ತೆ ಕೆಲವರು ಮಾರೋರು ಅಂಗಡಿಿಗೆಾಕ ಮರವ್ರು ಕೋಟಿಗ ಹೋಗಿ ಮತ್ತೆ ಕೊಂಡ್ಕೊಂಡ್ ಬರ್ತಾರಾ
ಹೌದು ಹ್ಮ್ ಅದೇ ಅದೇ ಹ್ಮ್
ಅ ಇಲ್ಲಿ ಮಾರ್ತಾರ ಮಾಮೂಲ್ ಸಣ್ಣ ಸಣ್ಣ ಅಂಗಡಿಗಳು ಇರ್ತಾವಲ್ಲ
ಹೌದು ಹ್ಮ್ ಹ್ಮ್ ಅದೇ ಅದೇ ಹ್ಮ್ ಹ್ಮ್ ಅದೇ ಸರಿ ಅಮ್ಮ ಯಾರ ಬಂದ್ರು ನಾನು ಬರ್ತೀನಿ ಹಾ ಸರಿ ಹಾ ಸರಿ ಹೇಳಿ